ಹಲೋ
ಹ ಉ್ಣ ಅಂಗ
ಕಸತದ
ಎಲ ಉು ಹೋಗೋ
ಮಾಮ್ ಸಾವಕ ಸಿ
ವಳವ ಉಂಡಾಯ ಶಸ್ತ ಮಕ್ಕೋ ಹಾ ಮಕ್ಕೊತಿ ಏ ಮಾಡ್ತಿ ಹಾ
ಇಲ್ಲ ಎವ
ಮಕ್ಕ ತಯಾರನ್ ಮಾಡತಲ್ಲ ನ್ಡ್
ಅ ಕೊಂಗ ಇಲ್ಲ ಹೊಟ್ಟೆ ಕಡೆ ಅಂತ ನಮ್ಮಕ್ತ
ನೋಡಿ ಮಕ್ಕಳದನ್
ಹ್ಮ್ ಏ ನಿನ್ ಗೊತ್ತ ಮೋಣ ಹೆಮ ಪೆಂಟ್ ಮಾಡಕ್ ಬಂದಾರ ಕಾಲೇಜ್ ಕ ಹಾಸ್ಟೆಲ್ಕ
ಹಾ ಇಲ್ ಮಾಡತ್ತಾರಲ್ ನೋಡಿದಿ ನಾನ್
ಹ್ಮ್ ಬಹಾರಸ ಕಲರ್ಫುಲ್ ಹಾಸ್ಟಲ್ ಅಮ ವ್ಟ್ ವೈಟ್ ನಾ ಕಲರ್ಫುಲ್ ಬ ರ ಪೇಂಟ್ ರ ಹ್ಮ
ಹ ಏ ಅಂತ ಹೇಳಿದ ನನಿ
ಏ ನಮ್ಮ ಸಂಗ್ಯಾವಳಿ ಬೈತಿರ್ತಾನ ಬೇರೆ ಏನ್ ಬಿಟ್ಟಾರ ಚಪ್ರಗತೆ ಅದ
ಅಲ್ಲಂಗ ಬಯ್ತಿರ್ತಲ್ಲ ಅವನಿ ಅವಿ ಗೊತ್ತಾಯ್ತವ ಕಣಸನ್ನೆ ಮಾಡ್ದ ನನ್ಗ ಅವೆ
ಹ್ಮ ಸುಮ್ನೆ ಮತ್ತತ್ ಏನ್ ಮಾಡಕ್ ಟಾಪಿಕ್ ಇದ್ದಿದ್ದಿಲ್ಲಲ್ಲ ಅದ ಮಾಡ್ತಾರ್ರ ಮ ಯ ಕತ ಬ ಹ್ಮ
ನೀ ನೀವ ರಕ್ಕ ನಿ ನಿಮ ತಮ್ಮ ಕೊಡಸ ಅಂತಂದಿ ಅವ್ ರೊ ಅಲ್ಲೇ ಬಿಟ್ಟು ಬಂದ್ ನೋ ದ ಓ ಸ್ಕ್ಯಾನ್ ಮಾಡೋ ಏಟ್ ನೈನ್ ಸೆವೆನ್ ಜೀರೋ ನೈನ್ ಜೀರೋ ಹಲೋ ಯ ಪ್ರಿನ್ಸಿಪಲ್ ಮನ್ ಕಾಲೇಜ್ ಪ್ರಿನ್ಸಿಪಲ್ ನಿರ ಹಲೋ
ಕೌನ್ಸ ಕಲರ್ ಕ ಹಾ ವೈಟ್ ಆಲ್ನ್ ಮಾಡ್ಯಾರ
ಹಲೋ
ಯಾವ್ ಕಲರ್ ಹೊಡತಾರಲ
ವೈಟ್ ವೈಟ್ ಒಓಡೆಯತ
ಮತ್ತ ವೈಟ್ ಮೇಲೆ ಒ ಬೇರೆ ಕಲರ್ ಚಂದ ಹೊಡ್ಯಾಕ್ ಬರ್ಲಿವ್ರರಿಗೆ ಚಂದರ ವೈಟ್ ವೈಟ್ ಹೊಡ ನಾನ ಕಲರ್ ಆಕಾರಲ ಆತ ಬ ಕಲರ್ ಸಲೆಕ್ ಆಯ ಥಿಂಕ ಕಲರ್ ನ ಕತ ನ ವ್ಟ್ ಕಲರ್ ಇ ವಟ್ ಕಲರ್ ಅಚ್ಚ ದಕ್ತ ಮಗರ್ ಥೋಡ ಕಲರ್ಫಲ್ ರ ನ ಹ ಹ ಎಟಲಿಸ್ಟ್ ಕಾಲಜ ರಲೆಟಡ್ ಕಲರ್ ಚಾಕಲೆಟ್ ವೈಟ್ಟ ಹ ಪಯಸ ಬೋಲ ಮ ಮೀನ್ಸ್ ಈ ಹಾಸ್ಟೆಲ್ ಹಾ ಕ ಅಟ್ಲಿಸ್ಟ್ ನೆ ಬೌತ್ ಬಡ ಡಬ್ಬಾ ಡಬ್ಬಾ ಮಾರ್ಕ್ಸ್ ಆಯ ರೆ
ಮತ್ತೆ ಶೆಫಿ ಏನ್ ಪಸಸ್ ಶಸಸ್ ಮಸ್ತ್ ಮಾಡಕಮ್ಮನ್ ಬಳ ಕ ಹ್ಮ ಆಯ್ತಾ
ಹಾಫುಲ್ ಗಿಚ್ ಫ್ಫ್ ಗಿ
ಅವನು ಹೇಳಲ್ಲ ಜವೇರಿಯ ನೋಡಲತ್ತ ಅವನಿಗೆ
ಅವೆಲ್ಲ ಅವಾಗ ಕಂಡ ಹಿಡದಾರ ಅವ್ರೆಲ್ಲ ಜ ಎಲ್ಲ ನೋಡ್ತ
ಏ ಹೇ ಏ ಹೇ ಜೋರ್ ನಮ್ಮ ಶಸ್ತಿ ಅದ್ಕೇನ್ ಹ ಸಮಯ ಬದಲಿಷ್ಟ
ನೋಡಿ ನೋಡಿ ಎಲ್ಲಾ ಸಾಕಾಯ ಬಿಟ್ರಿಗ ಅವ್ನು ಬೇರವ್ರ ಹೇಡಬಾರು
ಬ್ಯರವ್ರ ಹಿಡ್ದ ಬಿಟ್ರೆನ ಅಂದ್ರ ಇಲ್ಲಲ್ಲ ಇವರು ನೋಡ ಹತ್ರ ನೋಡ್ಯಾರ್ ಏನು ಮಾಡಲ್ಲ ಯಗ್ಯನಗೆ ಅದಕ್ಕೆ ಬಿಟ್ಬಿಟ
ಮತ್ತೆ ಸಂಂಬಾಜತ್ ಕೂತ್ಂಗ ಅಪ್ಪಾ ಅವ್ರಲ್ಲ ರೊಮ್ಯಾಂಟಿಕ್ ಆಗಿರ್ಬೇಕಂತ ಅವ್ರ ಲ್ ಜೋರ್ ಜೋಶ ಇರ್ವ ಇವ್ನಲ್ಲಿ ಜೋರ್ಶ ಇಲ್ಲಾ ಅಂದ್ರೆ ಏನ್ ಮಾಡ್ತ ಪಾಪ
ಸರಿ ಸರಿ ಸರಿ ತಪ್ಪ ತಪ್ಪ ಆಯ್ತಾ ಗಾಡಿ ಕ
ಹಲೋ
ಮತ್ ಗರಿಗ ಮರಿಗ ಒಂದತ್ಕೊಂಡ ಬಾರ ಕುರಿ ಮರಿ ಕುರಿ ಮಾರಿ ಎತ್ಕೊಂಡ್ ಬಾರ ಕುರಿ ಮರಿ ತಗೊಂಡ ಮಲೆ ಮಣ್ಯ ನಂದು ಇಲ್ಲ ಒಂದು ಮಾತಾಡ್ತಾರ ತಿಳ್ಕೊ ಐದೇ ಉಳಿ ಚದನಂತ
ಯಾಕ್
ಅಂದ್ರ ಐದೇ ಉಳು ಮೂವ ಆತು ಾಸ್ಕ್ ಕಂಪ್ಲೀಟ್ ಆ್ತ ನ ಫಸ್ಟ್ ಸ್ಕ ಸಜೆ ಕಿವತ್ ಮುಗಸತ್ರೆ ಬಾ ಇವ ಎರಡ್ ಹೋಗಸಿಟ್ಟಿರಿ ಇದು ಮೂರನೇದ ನಂದ
ಅಯ ಈಗ ಎರಡು ಮಾಡ್ಯವಲ್ಲ ಇಲ್ಲಿ ಕ್ಯಾಂಟೀನ್ದಾಗ
ಹಾ ಒಂದ್ ಹೋಗಿಸಿಟ್ಟು ಬಂದ್ ಮುಂಜಳೆ ನೀ್ರ ಬರ್ಸಿ ಒಂದ್ ಎರಡ್ ನೂರ್ ಹನ್ನೆರಡು ಮಾಡ್ಸನ್ ನಾಕ್ ಹೋದು ನ ನಾಕಕ್ ನೋಳ ಎರಡ್ ಕರೆಕ್ಟ್ ಆಗ್ಯವ ಎರಡ್ ಹೋಗ್ಯವ್
ಇದ ಐದನೇ ಕಾಲ್ ಅಂದ್ರ
ಇದು ಐದನೇ ಕಲರ್ ಕರೆಕ್ಟ್ ಆಗ ಎರಡ ಕರೆಕ್ಟ್ ಆಯ್ತದ ಮುರಾಕ್ಕ
ಮೂರ್ ಆತಾವ ಇನ್ ಕಡೆ ಐದ್ ಕಳಿತಾವ ಆ ಕಡೆ ಇನ್ನ ಐದು ಕಾಲು ಉಳಿತಾವ ಆರು ಉಳತಾವ
ಆರು ಉಳಿತವಲ್ಲೇ
ಹ್ಮ್ ಹ್ಮ್ ಆಯ್ತಾಯ್ತು ಯಾರು ಮಾಡ ಹ್ಮ್ ಆರ ಮಾಡಡಮ ತ
ಇವತ್ ಆರ ಮಾಡ ಆಕೆಂದ ಎಷ್ಟ ಅಕ್ಕದ್ ಅರ್ಧ ಅರ್ಧ ಮಾಡ
ಹ್ಮ್ ಬರೋಣನ ಐದ್ವರೆಗೆ ಸ್ಟಾರ್ಟ್ ಮಾಡಮ್ಮ
ಹಾ
ನಂಗೆ ಬಟ್ಟೆ ಗಿಟ್ಟಿ ಡ್ರೆಸ್ ಚೇಂಜ್ ಮಾಡ್ಕೊತ ಹಂಗ ಹಂಗ ಮಾತಾಕೊತಾರೆಂದ ಎರಡು ಮೂರು ಸಮಿ
ಆತ ಈಗ ಅಲಿಂದ ಬಂದ ಅ ತಾಸ ಐದುವರಿ ನ ರೆಸ್ಟ್ ಆ ಐದುವರೆ ದಂತ ಏಳುವರ್ ತನ ಮಾಡೋನು
ಎಲ್ಲಿ ನಾಕೆ ಬರ್ತವಲ್ಲ ಮಾ
ಆಗಿತ್ತು ಅಂದ್ರೆ ಆಕೆನ್ ಸ್ಟಾರ್ಟ ಮಾಡಿ ಹೌದಾ ಇದಕ್ ಸ್ಟಾರ್ಟ್ ಮಾಡಣ್ರ ನಾಷ್ಟ
ಹಾ ನಾವ ಒಂತ ಆಸರ ಅದೇ ರಸ್ತೆ ಏನಪ್ಪಾ ಹಂಗೆ ಮಾತಾಡಿದರು ನಡೀತದ ಮಾತಾಡ್ಕೋತ
ಹಾ
ಅಲ್ಲ ಇನ್ನ ಈಗ ಇಲ್ಲಿ ಟ ಶಲ್ಲಿ ಇಲ್ಲಿ
ಹಾ
ಇಲ್ಲಿ ಇನ್ನು ಈಗಗ್ ಗೇಟಿಗೆ ಬಂದು ಜಾಸ್ತ
ಹಾ ಉದದಾ ಹಾ
ಹ್ಮ್ ಕೆಲ್ ಬಸ್ ಒಳ ದಾಟಲ್ಲ ಆ ಗೇಟ್ಗವಿನ್ನ
ಹ್ಮ ಹಾ ಹಾ
ಇಂದ ನಾವು ಹೋಗಿ ಕಾಮಾರಸ ಕುಂತಗೋತೀವಿ ಇ ನ ಲೇಟ್ ಆಗ್
ಹೌದ
ಹ್ಮ್ ಆರಾಮ್ ನಾ ನಮಾಜ್ ಮಾಡಿ ಬರ್ಬೇಕಲ್ಲ ಫಿರೋಸ್ರ್
ಹೌದಲ್ಲಾ ಅಪ್ಪ ನಮಾಜ್ ಮಾಡಿ ಸಿಗರೇಟ್ ಹೊಡ್ದವು ಹ
ಹ್ಮ್ ಸಿಗರೇಟ್ ರೋಡ್ದ ಅಲ್ಲಿ ಬರೋ ಪಟ್ಟಿ ಎರಡ್ ಹತ್ತಕ್ ಬರ್ತಾನಿಲ್ಲ ಅಂದ್ರೆ ಎರಡ್ ಐದು ಎರಡು ಏಳು ಎರಡು ಹತ್ರ ತಂದ ಬರ್ತಾನವ ನಲವತ್ತೈದು ನಿಮಿಷ ಕ್ಲಸ್ತ ಐದು ನಿಮಿಷ ಅಟೆನ್ಸ್ ತೋತಾನ ರೈಟ್ ಅಂತಾನ
ನೋಡಲ್ಲ
ಮತ್ಯಾವ ಬರ್ತಾನ ಹೊಟ್ಟಿ ಡುಮ್ಮ ಸತೀಶ್
ಅವಂದದೇನು
ಅವ್ ಬರ್ತಾನ ಆಸತ್ರ ಏನೇನ ಕೇಳ್ತಾನ ನಾವು ಹೇಳಿದ್ ನಮಗ್ ಕೇಳಲ್ಲೇ ಬಿಡಲ್ಲ ಹಾ ಕೊಡ್ತೇವಿ ಇಂದು ಕೊಡ್ತೇವ ಏನ ಕೊಟ್ಟನ್ ಕೇಳ್ತನ್ ಮತ್ತ ಆಂಟಿಬಯೋಟಕ್ ಅಂದ್ರೆ ಏನು ಅನಲ್ಗೆಸಿಕ್ ಅಂದ್ರೆ ಏನು ಎಲ್ಲಾ ಕೇಳ್ತಾನೆ ನೋಡು ಇಪ್ಪತ್ತು ಸಲ ಖುಷ
ವಾಯ್ವನ್ಗ ಅದೇ ಕೇಳುದು ಎಲ್ಲ ಬರ್ಲ
ಅಲ್ಲ ಏನ್ ಹೇಳ್ಯಾರ ನಾವು ಹೊಸ ಟಾಪಿಕ್ ಸ್ಟಾರ್ಟ್ ಮಾಡಿರ್ತಾರಲ್ಲ ಆ ಟಾಪಕ್ ಬಗ್ಗೆಮ್ ಗೊತೇ ಇಲ್ಲ ಅವ್ನು ಹೇಳಿದ್ದೆ ಆ ಬಾಯಲ್ಲಿ ಫಸ್ಟ್ ನಮ್ ಗೊತ್ತಿರಲ್ಲ ಏನ ಹತಾನ ಪಾವ ಮತ್ತೇಲ್ಲಿ ಈಗಷ್ಟು ಎಂಟ್ರಿ ಕೊಟ್ಟೆ ಕಾಲೇಜ್ ಒಳಗೆ ಗೇಟಿಗೆ
ಹೌದಾ ಹಾ
ಹ್ಮ
ಮತ್ತೆ
ತನು ಓದಿ ಮ್ಯಾಕ್ಕ
ಇನ್ನ ಇಲ್ಲ ಅಪ್ಪ ಇಲ್ಲೇನು ಕಾಲ್ ಮುಗಿಸ್ಕೊಂಡು ಹೋಗ್ಬೇಕಂತೆ
ಕಾಲ್ ಮುಗಿಸ್ಕೊಂಡು ಮತ್ತೆ ಹೋಗ್ಬೇಕೇನು ನೆಟ್ವರ್ಕ್
ಬರ್ತದ ಬಿಡು ಇಲ್ಲನಲ್ಲ ಹಾ ಪಾಡುನಾಥನಾ
ಹೌದಾ
ಅಪ್ಪು ಇಲ್ಲಿ ನೋಡಿಲ್ಲಿ ಎಷ್ಟನದ ಹದನೈದು ನಿಮಿಷ ಇದು ಒಂದ ಸರ್ ಬರ್ತಾನ ಮಾತಾಡ ಹಗೆ ಕಂಟಿನ್ಯೂಸ್ ಆಗಿ ಹಿಡಿದು ನೋಡು
ಹದನೈದು ನಿಮಿಷ
ಹ ಅಂದ್ರ ಸರ್ ಬರುತ್ತನ ಕಂಟಿನ್ಯೂಸ್ ಆಗ ಇಡು
ಹ್ಮ್ ಜಲ್ದಿ ಹತ್ತು ನಿಮಿಷದಾಡ್ತದ ಅಷ್ಟಪ
ಹಾ ಆಡ್ತದಲ್ಲೇ
ಹಂಗೆ
ಹಾ
ಏನ್ ನೆಕ್ಸ್ಟ್ ಕಾಲ್ ಹಚ್ಚಿ ಇಡ್ಬೇಕಾ ಹಲೋ ಹಲೋ ಹಲೋ ಹಲೋ
ಆ ಮಾಡವ
ಹಲೋ
ಹಾ ಹಲೋ
ಹತ್ ನಿಮಿಷ ಆಗ ನೆಕ್ಸ್ಟ್ ಕಾಲ್ ಹಚ್ಟೇನ ಮತ್ತ
ಇಲ್ಲ ಹಚಂಗಿಲ್ಲಲ್ಲ ಅಪ್ಪಿ ತಪ್ಪಿನಂದ್ ಮೊದಲಿಂದು ಟೂ ಹಂಡ್ರೆಡ್ ಆಗ್ತ ನಂದಿದಪ್ಪಪ್ಪ ಏಟ್ ಹಂಡ್ರೆಡ್ ನೈನ್ ಹಂಡ್ರೆ ಆಗತ ಅದ್ರೊಳಗ ಪ್ಲಸ್ ಮಾಡ ನ ಜಾಸ್ತಿ ಬರ್ಬೋದೇನೋ ಆಸೆಗೋಸ್ಕರ ನಾ ಇದು ಮಾಡ್ದೆ ಆಯ್ತಾ
ಏನಾ ಹಲೋ ಹಲೋ
ಬರ್ತನ್ ಇರಲೇ
ಹಾ
ಹದಿನೈ ನಿಮಿಷ ಇಡ್ಲೇ ನಂದ
ಹಾ ಇಡಬೇಡ ನಾ ಕ್ರಿಕೆಟ್ ಆಡಕ್ ಹೋಗ್ತಿನಿ ಬರ್ತೀನಿರೆ ಚಲ್
ಹಲೋ ಕ್ರಿಕೆಟ್ ಹಾಡಕ್
ಮತ್ತಾವನಾಗ ಎಲ್ಲಿ ಕ್ರಿಕೆಟ್ ಬರ್ತದ ಸೋನಗ್ ಬ್ಯಾಟ್ ಒಂದ ಸ್ವಲ್ಪ ಹಿಂಗ್ ತಿಗ ತೆಗಸ್ಕೊಟ್ಟೆ
ಎಷ್ಟ ಗಂಟೈತಿಗ ನೋಡು ಎಷ್ಟಸತ್ ನೋಡ ಅಂದ
ಎಂಟು
ಎಷ್ಟ ಎಮ್ಸ್ ಎಂತ ಆಾಯ್ತಾ ಹಾ
ರ್ ಬರ್ತನ ಇರ್ಲಿ ಅವ
ಇರ್ಲರ್ ನಾವ ಇನ್ನ ಈಗ ವಾಷ್ರೂ ಹಾ ಒಡಿಪಾಡಲ್ಲ ಆಾಕಯ ಮತ್ತ ಕಾತ ಹೊಡಿತನ್ ಮಗ ಎ ಬನ್ನಿ
ಏನಾಯ್ತು
ಕಪಿ ತೋನ್ ಬೆನ್ನಿ ಕೂಡ ತಂ
ನಾ ಈಗ ಮೇಾಲ ಉಂಟೇನೆ ಸೆಕೆಂಡ್ ಫ್ಲೋರ್
ಹೇಳೋನಿಗೆ ಒಡತ ನೋಡ ಬರ
ಆಾೆ ಈಗ ಹಂಗ ಮಾಡತನಿ ನ್ ಕಾಲೇಗ ಆದ್ರೆ ಹಂಗ್ ಡಿಸ್ಟರ್ಬ್ ಮಾಡತೇ ನಿಂದುು ಮಾಡ್ಲೆ
ಅವ ಎಲ್ಲ ದೂರ ಆಗ್ಯನ ಈಗ ಹೊಡದಗ್ಯನ ಮಗ ಬಂದ್ಮೇಲೆ ಬಂದ್ಮೇಲೆ ನೀನೇ ಹೇಳು ಚಂಜಕ್ಕಿ
ಹಾ
ಹತ್ತ ನಾ ಮತ್ತೆ ಬಂದ ನೋಡಿ ಈಗ ಒಯಕತಂತ ನನ್ ಮಗ ವದ ನಿ ತಡೆ ಇಮದಾದ
ಆಟ ಆಡ ತರತ್ತೇ
ನ ಹ ಹ ಹ್ಮ ಏ ಅರ್ಧ ಮರ್ಧ ಮಾಡಲ್ಲ ಯ ಫುಲ್ ಮಾಡ್ಲೇ ಇಲ್ಲ ಹ್ಮ ಚಂದ ತನ್್ರ
ಹ ಹಲೋ
ಮತ್ತ
ಅದ್ರೊಳಗ್ ಬಾಲ್ ತಂದ್ರೆ ಸತ್ ಹೋಗದಕನ್ ಜೀವ ಮಕ್ಳೇ
ಮತ್ತೇನಿಲ್ಲ ಈಗ ಜಸ್ಟ್ ಫಸ್ಟ್ ಫ್ಲೋರ್ ಏರ್ಬೇಕ ಈಗ
ಏರರಿ ಗುಡ್ಡ
ಹ್ಮ್ ದುಡ್ಡ ಹೇರ್ಬೇಕಲ್ ಥರ್ಡ್ ಫ್ಲೋರ್ ತನ್
ಹ್ಮ ಹ
ಹ್ಮ್ ಮತ್ತೆ ಏನಲ್ಲ ಬಯೋಮೆಟ್ರಿಕ್ ಆಕ್ಿದೆ ಈಗ ಫಟ್ ಎಂ್ರಿ ಬಯೋಮೆಟ್ರಕ್ ಆಾತದೆ ಈಗ ಇರತ್ತೆ
ಮತ್ತೇನ್ೀ ಈ ಸಮಚಾರ
ಏನು ಲಿಫ್ಟ್ ಲಿಫ್ಟ್ ಆನ್ ಮಾಡತ್ತವಿ ಹ ಲಿಫ್ಟ ಲಿಫ್ಟ ಮ ಕ ಜಾಣ ತಾನ ಬ ಯಾವದೋ ಕಾಲ್ ಮಾಡ ರೈಸಾ ರೈಸ್ ಮಸ್ತ್ ಆಗಿದ ಬೆಳಿಗ್ಗೆ ಚಂದಾಗಿತ್ತ ಖರೆ ಅದು ಮಸ್ತ್ ಅದು ಇದನು ಹೇಳದ ಮರ್ತಿದ್ದ
ಬಿಸ್ಕಿಟ್ ಕದನೆಂತ ಹಾ
ಅಲ್ಲ ಅದು ಸ್ವೀಟು ಮಸ್ತ್ ಆಗಿತ್ತುಪ್ಪಾ
ಹ ಹ
ಅದಂದ್ರ ಫಲ್ ಹಿಂಗ್ ಬಾ ಇಟ್ಕೊಂಡ್ರಿ ಬಾಯಗ ಇಟ್ಕೊಂಡ್ರ ಕರ್ಗತ್ತತ್ತದ ಹೆಂಗ್ ಜಲ್ದಿ ಮುರಿಯತ್
ಏನು
ಅದು ಸ್ಟಾ ಫುಲ್ ಮೃದುಯ ತಂದ ಕೇಳ್ಸತದ ಎಲ್ ನಿಂಗ ಹಲೋ ಹಲೋ
ಹಾ
ಹಲೋ ಅದ ಸ್ವೀಟ್ ಫುಲ್ ಮೃದು ಇತ್ ಅಂದ ಸಾಫ್ಟ ಹಲೋ ಹಲೋ ಹಲೋ ಇಲ್ಲಿಯ ಆಯರಿ ಕೇಳಸತ್ ಎಲ್ಲ ಇವ